ಹಲೊ ಹಾ ಹಾ ಏನ್ ಮಾಡತಿವಾ.
ಏನಿಲ್ಲ ನೋಡಿ ಸುಮ್ ಕುತಿದ್ದ್.
ನಾಷ್ಟ ಅಯ್ತ್ ನಿಂದ್. ಹಾ ನಂದು ಆಗೇತಿ ಏನ್ ಮಾಡಿದ್ದೀ ನಾಷ್ಟ.
ಪಡ್
ಪಡ್ಡು
ಹ್ಮ್.
ನಂದು ಬ್ರೆಡ್ ದೋಸಿ
ಹ್ಮ್ ಹ
ಸಣ್ಣ ಸಣ್ಣು ಸಣ್ಣ ಸಣ್ಣು ಹಾಕೊಂಡ ಹೊಕ್ಕಿನಿ ಮತ್ತೆ ಹಾ ನಿನ್ನೆ ದೋಸೆ ಇವತ್ತ ಬ್ರೆಡ್ ದೋಸೆ ಅದೇ
ಮಮ್ಮಿ
ಮಮ್ಮಿ ಮಮ್ಮಿ ಅಂಗ್ಡ್ಯಾಗ್ ಅದಾರ್ ಹ್ಮ್ ಪಪ್ಪ ಬೆಳಗ್ಗೆನ ಹೋದ್ರ ಊರಿಗಿ
ಹ್ಮ್ ಹ
ಹೇಳ್ಬೇಕ ಏನ್ ಮಾಡಾತಿದ್ದಿ ಖಾಲಿ
ಖಾಲಿ ಏನೈತ ಸುಮ್ ಕುಂತಿದ್ಯ
ಹ್ಮ್ ನಾನು ಕಂಪ್ಯೂಟರ್ ಕ್ಲಾಸಿಗ ಹೋಗಬೇಕಂತ ಯೋಚನೆ ಮಾಡಾತಿದ್ದನ್ಯಾ ರೊಕ್ಕಾ ಇಲ್ಲಂತ ಸುಮ್ನಾದನಿ
ಹ್ಮ ಅಕಿಯಾರ್ ನಿಮ್ ಗೆಳತಿ ಬರ್ತೀನ ಅಂದಿದ್ಲಲ
ಹ್ಮ್ ಪ್ರತಿಭಾ ಹೇಳ್ಯಾಳ್ ನಿನ್ನೆ ಕಾಲ್ ಮಾಡಿ ಕೆಲ್ಸಾ ಇಲ್ಲ ಅಂತ ಕುಂತಾಳ್ ಏನ್ ಮಾಡ್ಲಿ ಅಂತಾನೇ ಗೊತ್ತಾಗವಲ್ತ ಅನಾತಾಳ ಬ್ಯಾರೆ ಕಡೆ ಎಲ್ಲಿ ಅಷ್ಟೊಕ್ಕೊಂಡ್ ಕೊಡಂಗಿಲ್ಲ ಸುಮ್ಮನೆ ಚೊಲೋ ಇದ್ದದ್ನ ಬಿಟ್ಟಲ ನೋಡ್ ಅಂತ ಆದ್ರು ಇನ್ನೊಂದಲ ಕೆಲ್ಸ್ ರ್ ಇರ್ತಾರಲ್ಲ ಅವ್ರ ಬಾಳ ಹಿಂಸೆ ಕೊಡ್ತಾರ ಚಂದಂಗ ಮಾಡ್ತಿರ್ತಿವಿ ಆದ್ರು ಹಿಂಸೆ ಕೊಡ್ತಾರ
ಹ್ಮ್ ಹ್ಮ್
ಹ್ಮ್
ಮತ್ತ
ಮತ್ತ ಹೇಳ್ಬೇಕ ಮತ್ತ್ ನಿಮ್ ಗೆಳೆತ್ಯಾರ್ ಏನ್ಮಾಡಾತಾರ.
ಏನ್ ಮಾಡಂದಿ ಕೆಲ್ಸ ಇಲ್ಲ ಬಗಸಿಲ್ಲ
ಎಲ್ಲಾರ ಸಾಲಿ ಬಿಟ್ಟಿರೆನ್
ಅಂದ್ರ ಹ ಬಿಟ್ಟೆವಿ
ಹ್ಮ ಪರೀಕ್ಷೆಗ ಚಂದಗ ಓದು ಚಂದಾಗ್ ಬರೆಂತಿ
ಹ್ಮ್ ಹ್ಮ
ಮತ್ತ
ಹೇಳಿಬೇಕ
ಏನಾದವಾ ಏನಇಲ್ಲ.
ಹ್ಮ ನಂದು ಮುಂದಿನ ತಿಂಗಳ ಇದು ಕಟ್ಟಬೇಕ ಅದು ಎಷ್ಟ ಒಂದ ಐದು ಸಾವಿರ ಮ್ಯಾಲೆ ಇರುತ್ತದ
ಒಳ್ಳೇದ ನೋಡ್ ಇವ್ರ ನಮ್ಗ ಕೆಲ್ಸಾರ ಕೊಡ್ತಾರ ಒಂದ ಸ್ವಲ್ಪ ಅದ್ರಾಗರ ಒಂದ ಸ್ವಲ್ಪ ದುಡುದ ದುಡುದ ದುಡುದ ನಮ್ಮ ಪರೀಕ್ಷೆ ಫೀ ರೊಕ್ಕಾ ನಾವ ತುಂಬಕೋಬೋದು
ಆದ ಪರೀಕ್ಷೆದ ಐದ್ ಐದ್ ಸಾವಿರಂಗ ಇರತ್ತ ನಂದು
ಹೌದಾ ಹ್ಮ್ ಹ್ಮ್ ಹ್ಮ್ ಮತ್ತ.
ಏನ್ರಿ. ನೀನೇ ಹೇಳ್ಬೇಕ್
ಆದ್ರೂ ಈ ಸಾಲಿಯರ್ ಇರ್ತಾರಲ್ಲ ಈ ಪ್ರೈವೇಟ್ ಸಾಲಿಯರ್ ಇರ್ತಾರಲ್ಲ.
ಬಾಳ್ ರೊಕ್ಕ ಹೋಗ್ತಾರ ಅದಕ್ಂತ ಇದಿ ಅಂತ ಹೇಳಿ ಅದಕ್ಕಂತ ಹೇಳಿ. ಶಿಕ್ಷಣದ ವ್ಯವಸ್ಥೆನೆೆಲ್ಲಾ ಹಾಳಾಗೋಗ್ಬಿಡೈತಿ ಆ ನಮನಿ ಮಾಡ್ತಾರ ಅವ್ರು.
ಸ್ಟ್ರೈಕ್ ಮಾಡತ್ತಾರಲ ಈಗತ್ತು ಎಜುಕೇಷನ್ ಮಿನಿಸ್ಟರ್ನ ತೆಗಿಬೇಕಂತ.
ಇದುರ್ದು ನೀ ನೀಟ್ ಪರೀಕ್ಷೆ ಬಂದ್ರೆ ಹಾ ಎಷ್ಟು ಜನ ಹುಡ್ಗರು ಸಿಗ್ತರೆ. ಹೌದ ನ ಏನಾದ್ರೆ ನ್ ಆತಗ್ಲಲೆ ನಿನ್ನೆ ಇದ್ರದು ಅದ್ರದ್ದ ಇದು ಬಂತಲ್ಲ. ಫಲಿತಾಂಶ ಬಂತಲ್ಲ ಮೊನ್ನೆ ಬಂತು.
ಹ್ಮ
ನಂಗೆದಿದಿ ಏನ ಆತಲ್ಲ ನಾನು ಕೇಳಿದೆ ವಾಪಸ್ ನಂಗೆ ಕೇಳಾಕ್ ಅನ್ಸಲ್ಲ. ಅಕ್ಕಿ ಮೊನ್ನೆ ಕ ಇದು ಪೋಹಚಿಲ್ಲ ಅಂತ ಹೇಳಿದ್ನಲ್ ರಕ್ಷಿತಾ.
ಹ್ಮ್ ಹ್ಮ್ ಹ್ಮ್
ಆಕಿಂದ ಇತ್ತು ಎಷ್ಟ ಬಾರ್ದ ಅಂತನ ಗೊತ್ತಿಲ್ಲ ನಂಗು.
ಹ್ಮ್ ಹ್ಮ್
ಹ್ಮ್ ನಾವ್ ಕೇಳಕ್ ಹೋಗಿಲ್ಲಪ್ಪಾ. ಅವ್ರಾಗ ಹೇಳಿದ್ರ ಹೂ ಅಂತ ಹೇಳ್ತೀನಿ ಇಲ್ಲಂದ್ರೆ ನಮ್ ಕೇಳಕೆ ಹೋಗಗಿಂಲ್ಲ ಯಾರ್ನು. ಹಾಗೆಲ್ಲ ಕೇಳಂಗ ಅನ್ಸೋದಿಲ್ಲ.
ಹೌದು ಈ ಸರಿನು ಅವಾಗೆಲ್ಲ. ಕಟ್ ಆಫ್ ಅಂದ್ರೆ ಈಗ ನೂರ ಹನ್ನೆರಡಕ್ ಹಂಗಿದ್ರೆ ಹಿಂಗ ಖಾಸಗಿಲ್ಲಿ ಸೀಟ್ ಕೊಡ್ತಿದ್ರು.
ಹ್ಮ
ಖಾಸಗಿ ಸಿಟ್ ಹಿಂಗ ಲಕ್ಷ ಕೊಟ್ಟು ಹದಿರ್ತಲ್ಲ ಹದ್ನೈದು ಲಕ್ಷ ಇಪ್ಪತ್ಲಕ್ಷ.
ಹ್ಮ್
ಈಗ ಎಲ್ಲಿ ನೂರ ಎಪ್ಪತ್ತಕ್ ನಿಂದ್ರಿಸ್ಯಾರಂತೆ.
ಹೌದಾ ನಿಂಗ್ ಗೊತ್ತು ಒಬ್ರು ಇಲ್ಲ ಮೂರಾಗ ಹಳ್ಳಿ ಹಳ್ಳಿ ಹಳ್ಳಾರ ಅಂತದರ. ಅವ್ರಿಗೆ ಒಂದು ಗಂಡು ಒಂದ್ ಹೆಣ್ಣು. ಮಕ್ಳ.
ಅವಳಿ ಜವಳಿ ಆಗ್ಯವ.
ಅಲ್ಲ ಅಲ್ಲ ಅಲ್ಲ ಇಬ್ರು ಒಂದ್ ಗಂಡ ಹೆಣ್ಣು ಅವ್ರ್ದು ಎಂ ಬಿ ಎಸ್. ಸೋಸತಾರೆ ಇಬ್ಬರುನು ಬೆಂಗಳೂರು ದಾಟ್ ಹಾ ಬೆಂಗಳೂದಾಗ ಎಂ ಎಸ್ ರಾಮಾಯದಾಗ ಒಬ್ ಒಬ್ರು ಓದತರ ಇನ್ನೊಂದ್ರಾಗ ಒಬ್ರು ಓದತರ.
ಹೌದಾ ಹ್ಮ್ ಹ್ಮ್.
ಹ
ಅವ್ರದು ಒಬ್ ಒಬ್ರದು ಹದ್ನೆಂಟ್ ಲಕ್ಷ ಅಂತ. ಅದ ಸರಿ. ಆ ಅಣ್ಣ ಅದರಲ್ಲ ಆತ್ತ ಈಗ ಫಸ್ಟ್ ಇದು ಒನ್ನೆ ಒನೇ ವರ್ಷದಾಗ ಅದಾನ ಅಂತ ಅಲ ಸಾರಿ ಎರಡ್ನೇ ವರ್ಷದಾಗ.
ಹ್ಮ್
ಅತ್ತಂದು ಎಷ್ಟಂದ್ರ ಹತ್ತೊಂಬತ್ತು ಲಕ್ಷ ಅಂತ ಒಂದ್ ವರ್ಷಕ್ಕ. ಆ ಅಕ್ಕಂದು ಏನ್ಲ ಅಂದ್ರು ಹ. ಆ ಅಕ್ಕಂದು ಹದ್ ಹದಿನೈದ್ ಹದ್ನಾಲ್ಕ್ ಲಕ್ಷ ಐತ ಅಂತ ಅಕ್ಕಂದ ಕಮ್ಮಿ ಐತಂತ.
ಮನಿಮಾರ್ ಬೇಕತ್
ಮನಿ ಮಾರ್ ಬೇಕಿತ್ ಹ ಅವ್ರು ಅದಾರ್ ನೋಡು ಮತ್ತ. ಅ ಅಕಿ ಅಲ್ಲೆ ಪಿ ಜಿ ಒಳಗ್ ಪಿ ಜಿ ದಾಗ ಇರ್ತಾ ಅಂತ ಬೆಂಗ್ಳೂರ್ದಾಗ.
ಹ್ಮ
ದಿ ಅಣ್ಣ ಆಗೈತಿಲ್ಲ ಸುಮನೆ ನಾ ಹೋದೋಗ್ ಇರಕ್ ಬರ್ತ ಅಂತ ಹೇಳಿ ಇವರು ಮನಿ ಮಾಡ್ಕೊಟ್ರಂತ ಅಣ್ಣ ಬಂದು.
ಹ್ಮ್ ಹ್ಮ್ ಹ್ಮ್
ಬಾಡಿಯ ಹದಿನೈದ್ ಸಾವ್ರ ಆಯ್ತಂತ ಬಡ್ಗಿ ತುಂಬಾ.
ಹ್ಮ್ ಹ್ಮ ಹ್ಮ್ ಹ್ಮ್
ತಿಂಗ್ಳಬಾಡಿಗೆ ಹದಿನೈದ್ ಸಾವ್ರ. ಏನೋ ಗೊತ್ತಿಲ್ಲ ಇಬ್ರುೂ ಹೊಸಾತರ ಅವ್ರು. ಬೇಡ ಅವ್ರ ಅಂಕಲ್ ಬಂದಿದ್ರು ಮೊನ್ನೆ. ಹ್ಮ ತಮಾಷೆ ಹಾ ಸರಿ ಹ
ಹ್ಮ ಮತ್ತೇ ಏನ್ ಅಂತೀರ.
ಇಲ್ಲ ಹಲೋ ದೂಪಾಯ ಎಷ್ಟೊಂದಳಬೇಕಲ್ಲ. ಹ್ಮ ಎಷ್ಟಾದ್ ಗೊತ್ತಾ ಮನೆ ಕೃಷ್ಣೋಸಬೇಕಾದ್ರೆ ನಾವು ಎದಿ ಹೊಡದ್ವಿ. ಹ ಅದು ಹೆಂಗವ್ವ ಅಂತ. ಅಲ್ಲ ಕೋಟಿ ಮಾಡ್ತಾರಂತ ಅವ್ರ ಅವ್ರ್ದು ಆಸ್ತಿ ಬಾಳ ಅದಂತ. ಅವ್ರದ್ದು ಎಲ್ಲ ಮಾರಿ ಓದ್ತಾರಂತ ಮಾರಿ ಅಲ್ಲ ಹಂಗಲ್ಲ ಅಂದ್ರ ಅವ್ರದು ಏನೋ ಐತಂತೆ ಗ್ರಾನೈಟ್. ಇಂದು ಅವ್ರಾದು ವ್ಯಾಪಾರ ಐತಂತ. ಹದ್ನಾಕ್ ಲಕ್ಷ ಅಂದ್ರೆ ಎಷ್ಟಾದ್ ಗೊತ್ತ ನಿಂಗ ಎಪ್ಪತ್ ಲಕ್ಷ. ತಾಕಂದು. ಅ ಹ ಅಲ್ಲ ಅವಾಗ ಇಲ್ಲೇ ಇದ್ರ ಅಲ್ಲಲ್ಲ ಅವ್ರಲ್ಲ ಅವ್ರಲ್ಲ ಅವ್ರ ಅಣ ತಮ್ಮರಿಂದ ಒಬ್ರು. ಶ್ರಾವಣಿ ಅವ್ರು ಬಿಟ್ಟಿ ಏನೋಬ್ರು.
ತೀ ನಾ ನೋಡಿಲಲ್ಲ ಹ್ಮ್ ಹ್ಮ್ ಹ್ಮ್. ಹೌದ